ಹ್ಮ್ ಊಟ ಆಯ್ತಾ
ಹಾ ಅಕ್ಕ ನಿಮದಯ್ತಾ ಅಕ್ಕ
ಹ್ಮ್ ಜಸ್ಟ್ ಈಗಾಯ್ತು ಊಟ
ಹೌದಾ ಏನ್ ಮಾಡಿದ್ರೀ ಊಟಕ್ಕ
ಅನ್ನ ಸಾಂಬರ್
ಹೌದಾ
ಹ್ಮ್ ನಿಮ್ದು
ಆ ಅಕ್ಕ ನಾನ್ ಕೂಡ ಚಿತ್ರನ್ನ ಮಾಡ್ತಿದ್ದೀನಿ ನ ಅಕ್ಕ ಊಟಕ್ಕ.
ಹೌದಾ ಮನೇಲಿ ಎಲ್ರು ಆರಾಮ್ ಇದರ
ಹಾಂ ಅಕ್ಕ ನಿಮ್ ಮನೆಲ್ಲಕ್ಕ
ಹಾ ನಮ್ಮ್ ಮನೇಲಿ ಎಲ್ರು ಆರಾಮಿದ್ದರಾ ಸ್ಕೂಲಿಂದ ಬಂದ್ರು ಮಕ್ಳು ಊಟ ಮಾಡಿದ್ರು ಈಗ ಕೆಳಗ ಅವ್ರ ಅತ್ತಿರ ಮನೆಗ್ ಆಡಕ್ ಹೋಗ್ಯರ ನೋಡ್ರಿ
ಹೌದಾಕ್ಕ
ಹಾಂ
ಹಾಂ ಅಕ್ಕ ಅಡಿಗೆ ಹಾಂ ಅಕ್ಕ
ಹೌದಾ
ಹಾಂ ಅಕ್ಕ ಮತ್ತೆ ಅಕ್ಕ ಮತ್ತೆ ಅಕ್ಕ
ಹಾಂ ಹೇಳ್ಬೇಕು ನೀವೇಯ ಅಮ್ಮ ಎಲ್ರೂ ಆರಾಮ್ ಇದಾರಾ
ಹಾಂ ಅಕ್ಕ ಎಲ್ಲಾರು ಆರಾಮ್ ಇದದಾವಕ್ಕ
ಹೌದಾ
ಹ್ಮ್ ಏನ್ ಊಟಕ್ಕೆ ಏನ್ ಮಾಡ್ಬೇಕಂತ ಗೊತ್ ಗೊತ್ತೆ ಆಗೋದಿಲ್ಲ ಅಕ್ಕ
ಹೌದು ಬೆಳಗ್ಗೆ ಏನ್ ಮಾಡ್ಬೇಕು ಮಧ್ಯಾಹ್ನ ಏನ್ ಮಾಡ್ಬೇಕು ಕೋ ರಾತ್ರಿ ಏನ್ ಮಾಡ್ಬೇಕು ಈ ಅಡ್ಗಿದೆ ಸಾಕ ಹೋಗ್ಬಿಟ್ಟೈ ಹೆಣ್ಮಕ್ಳಿಗೆ
ಹಾಂ ಅಕ್ಕ
ಹಾಂ ಮತ್ತೆ ಬೆಳಿಗ್ಗೆ ಟಿಫನ್ ಏನ್ ಮಾಡ್ಬೇಕು ಅಂತ ಅದು ಒಂದ್ ಚಿಂತೆ ಮದ್ಯಾಹ ನಾ ಊಟ ಏನ್ ಮಾಡ್ಬೇಕು ಅಂತ ಅದು ಒಂದ್ ಚಿಂತೆ
ಹ್ಮ್
ಹ್ಮ್
ಆದಿಕ್ಕೆ ನಾ ಹ್ಮ್ ಅನ್ನ ಸಾಂಬಾರ್ ಮಾಡಿದ್ರೆ ಅನ್ನ ಸಾಂಬಾರ್ ತಿನ್ನಕಿಲ್ಲ ಅಕ್ಕ ಅದಕ್ಕೆ ಇದು ಚಿತ್ರನ ಮಾಡ್ತಾ ಇದೀನಿ ಅಕ್ಕ
ಹೌದೇನು
ಹುಂ ಅಕ್ಕ
ಹ್ಮ್ ಹ್ಮ್
ಮತ್ತೆ ಅಕ್ಕ
ಹೇಳ್ಬೇಕು ನೋಡಿ ನೀವೇ
ಈ ಸರ್ಕಾರಿ ಹಾಕಿ ಮಾಡಿದ್ರುನು ಒಂದೊಂದು ಮಕ್ಳು ತಿಂತವು ಒಂದೊಂದು ತಿನ್ನೋದೇ ಇಲ್ಲ
ಹ್ಮ್ ಹ್ಮ್
ವಿಟಮಿನ್ಸ್ ಸಿಕ್ತಾತಿ ತಿಲಿ ತಿನ್ರಿ ತಿನ್ರಿ ತಿನ್ರಿ ಅಂದ್ರುನು
ಹಾಂ ಅಕ್ಕ
ತಿನ್ನದೇ ಇಲ್ಲ ಈಗ ಇವರು
ಹ್ಮ್
ಹಾಂ
ಹಾಂ
ತರಕಾರಿ ಯಾರೂ ತಿನ್ನಕಿಲ್ಲ ಅಕ್ಕ ಹುಡುಗರು
ಹಾಂ ಹಾಂ ಹಾಂ
ಅದಿಕ್ಕೆ ಏನಾದಂದ್ರ ಏನ್ ಮಾಡ್ಬೇಕ ಅಂತಾನ ಅರ್ಥಗಲ್ಲಪ್ಪ ತರಕಾರಿ ಹಾಕಿದ್ರೆ ತಿನಂಗಿಲ್ಲ
ಹಾ
ಸಾಂಬಾರ್ ಮಾಡಿದ್ರೆ ಕೂಡ ತಿನಂಗಿಲ್ಲ ಅಕ್ಕ ದಿನ ಅದೆ ಇರ್ತತೆ ಅಂಥ ಹೇಳ್ತರಕ್ಕ
ಹ್ಮ ಅದೇ ಅಯ್ಯ ಈಗನ್ ಮಕ್ಕ ಳಿಗೆ ಅದು ಇವಾಗ ನೋಡಿದ್ರೆ ಇ ಇಲ್ಲಿಗೆ ಎಲ್ತ್ ಇಶ್ಯೂ ಜಾಸ್ತಿ ಎಲ್ತ್ ಹ್ಮ್ ಆರೋಗ್ಯ ಬಹಳ ಕೆಟ್ಟೋತತೀ
ಹ್ಮ್ ಹ್ಮ್
ತಿನ್ಬೇಕು ಚೆನ್ನಾಗಿ ಉಂಟು ತಮ್ಮ ಹಣ್ಣುಗಳು ತಿನ್ಬೇಕು
ಹ್ಮ್
ಶಕ್ತಿ ಬರ್ತದ ಅಂತ ಹೇಳಿದ್ರೆ ಇವ್ರಗಿಲ್ಲ ನನಗ್ ನನ್ಗ ಅದು ಬೇಕು ನಂಗೆ ಇದು ಬೇಕು
ಹಾ ಅಕ್ಕ ನಾವು ಹ ಇದು ಮನೇಲಿ ಯಾರು ಏನು ಊಟ ಮಾಡುದದಕ್ಕೆ ಖಾರ ಪೊಂಗಲ್ ಅಂತ ಮಾಡಿದ್ದೆ ಅಕ್ಕ
ಹ್ಮ ಹ್ಮ್ ಹಾ ಹ್ಮ್
ಅದನ್ನು ಚೆನ್ನಾಗ್ ತಿನ್ಬೇಕೂ ಮನೆಯಲ್ಲಿ ಎಲ್ಲರು
ಹೌದ ಅವ ಮೆಣ್ಸಿಂದಲ್ಲಾ
ಹಾ ಅಕ್ಕ ಮೆಣಸಿಂದು
ಹ್ಮ ಚೆನ್ನಾಗಿರುತ್ತೆ ಮಾಡಿದ್ರೆ
ಹ್ಮ್ ಅದಕ್ಕೇ ಮತ್ತೆ ತೊಗರಿಬೆಳೆ ಆಕ್ತಿವಲ್ಲ ಅಕ್ಕ
ಹ್ಮ್ ಹ್ಮ್ ಹ್ಮ್
ಅದಕ್ಕೆ ಅದು ಸ್ವಲ್ಪ ಆಹ ಇದನ್ನ ನಿಲ್ಲ ತಕ್ಕ ಆರೋಗ್ಯನೂ ಇತ ಆರೋಗ್ಯವಾಗಿ ಅಕ್ಕ
ಹೌದು ಮೆನ್ಸು ಮ ಆರೋಗ್ಯ ಚೆನ್ನಾಗಿರ್ತತಲ್ಲ
ಹ್ಮ್
ಹ್ಮ ಅಯ್ಯೋ ನಮ್ಮ ಮನೆ ಯಲ್ಲಿ ತಿನ್ನದೇ ಇಲ್ಲ ಗೊತ್ತಾ ನಮಲ್ಲಿ ತರಕಾರಿ ಜಾಸ್ತಿ ಆಕಿದ್ರೆ ಈಗ ಪಲಾವ್ ಮಾಡ್ಬಿಡ್ತೀನಲ್ಲ ಅದು ತರಕಾರಿಯಾಕಿ ಪಲಾವ್ ತರಕಾರಿ ಎಲ್ಲ ತಗ್ಬಿಟ್ಟು ಬರಿ ಇದ್ನಷ್ಟೇ ತಿಂತಾರೆ ಪಲಾವ್ ಅಷ್ಟೇ ತಿಂತಾರೆ
ಹ್ಮ್ ಹ್ಮ್ ಹ್ಮ್ ಹ್ಮ
ಅದ್ರಲ್ಲ ಕ್ಯಾರೆಟ್ ಅಂತೆ ಬೀನ್ಸ್ ಅಂತೆ
ಹ್ಮ್ ಹ್ಮ್
ಇವನ್ನೆಲ್ಲ ಬಿಟ್ಬಿಡ್ತಾರೆ
ಹ್ಮ್ ಹ್ಮ್
ಅಂತಾರೆ ಇವರು
ಹಾ ಅದಕ್ಕೆ ನಾನ್ ಖಾರ ಪೊಂಗಲ್ ಮಾಡ್ದ ನೀವ್ ಒಂದ್ಸರ್ತಿ ಖಾರ ಪೊಂಗಲ್ ಮಾಡಿ ನೋಡ್ಬೇಕಪ್ಪ ಮನಲಿ
ಹಾ ಮಾಡ್ಬೇಕು ನಾನುಂದ್ ಸರಿ ಅದು ತಿಂತಾರೆ ನಾಳೆ ಆಯ್ತ್ ವಾರ ಇದೆ ಅಲ್ಲ
ಹ್ಮ್
ಹ ಮಾಡತ
ಹಾ ಅಕ್ಕ ಏನಿಲ್ಲ ಅಕ್ಕ ಹ್ಮ್ ಅಕ್ಕಿ ಮತ್ತೆ ತೊಗರಿಬೇಳೆ ಸ್ವಲ್ಪ ಹ ತೊಳಿಬೇಕ ಅಕ್ಕ
ಹ ಹ್ಮ್ ಹ್ಮ್-
ಹ ತೊಳಿಯೋಕು ಮುಂಚೆ ಫಸ್ಟು. ಅಹ ಕುಕ್ಕರ್ ಗೆ ತುಪ್ಪ ಹಾಕಿ ಅದನ್ನ ಫ್ರೈ ಮಾಡದಕ್ಕ.
ಹ್ಮ ಹಾ ಹಾ-
ಇದು ಬ ಬೇಳೆ ಮತ್ತ ಅಕ್ಕಿ.
ಹ್ಮ್ ಹ್ಮ್ ಹ್ಮ್-
ಅದ ಆದಾದ್ಮೇಲೆ ಅದನ್ನ ತೊಳೆದು. ಒಂದ್ ಎರಡು ಸಾವರರ್ತಿ ಅಕ್ಕ ತೊಳಿತತಿವಲಾ.
ಹ್ಮ್ ಹ್ಮ್ ಹ್ಮ್-
ಅದೇ ರೀತಿ ತೊಳೆದು. ಕುಕ್ಕಗೆ ಐದ್ ವಿಜಲ್ ಐದ್ ವಿಜಲ್ ಕೂಗಷ್ಟಟ್ ಬಿಡ್ಬಿಡ್ಬೇಕದತ್ತ.
ಹ್ಮ್ ಹ್ಮ್-
ಅಷ್ಟಾದ್ಮೇಲೆ ನಾವು. ಅದು ಮೆತ್ತಗ ಆಗುತ್ತ ಚಲಪ ನೀರ್ ಕೂಡ ಇರ್ತತ್ತಲ ಸ್ವಲ್ಪ ನೀರ್ ನೀಂಗರುತ್ತವಾ. ಹ ಸೈಡಿಗೆ ನಾವು ಈರುಳ್ಳಿ ಹ್ಮ್ ಎಲ್ಲ ಮಾಡ. ಮಸಾಲೆು. ಅದೆಲ್ಲಾ ಇಟ್ಟು ಅದು ಒಗ್ಗರಣನ್ನ ತಗೋಬೇಕಕ್ಕ.
ಹ್ಮ್-
ಈರುಳ್ಳಿಾಕಿ ಸ್ವಲ್ಪ ಅಂದ್ರೆ ತುಪ್ಪ ಹಾಕಿದ್ರೆ ಟೇಸ್ಟ್ ಅಕ್ಕ. ರುಚಿ ಇರುತಕ್ಕ. ಹ್ಮ್ ಹಾಕ್ಕ ಅದ ನಾ. ಒಗ್ಗನಾಗೆ ಅದು ಕುಕ್ಕರ್ ನಲ್ಲಿ ಇರೋದ ಐತಲ ಕವ ಮತ್ರ ಬೇಡ.
ಹ್ಮ್ ಹ್ಮ್-
ಮೆಣಸು ಮೆಣಸು ಕುಟ್ಟಿ ಆಾಕ್ತಾರಲ್ಲಪ್ಪ.
ಹ್ಮ್-
ಅದು ತಿಂದಕಾರ ಹಾಗೆ ಬಂದಬಿಡ್ತತಕ್ಕ.
ಹೌದು.
ಅದಕ್ಕೆ ಪೌಡ್ರ ಅಂದ ಹಾಕ್ಬೇಕ.
ಅಂದ್ರೆ ಒಬ್ರು ಮೆಣಸ ಮೆಣಸಿನಿ ಹಂ ಹಾಕ್ಬ ಬಿಡ್ತಾರಲ್ಲಾ.
ಹ್ಮ್ ಅದು. ಾಟ್ ಏನೋ ಬರ್ತತಕ ಮೆನ್ಸನ್ ರುಚಿ ಏನೋ ಬರುತ್ತದೆ ಇವಾಗ ತಿನ್ಬೇಕಾದ್ರೆ ಸ. ಡನ್ನ ಮೆನ್ಸ್ ಕದ್ ಬಿಟ್ರೆ ಇದು ಆಗ್ಬಿಡ್ತಲ್ಲ ಟೇಸ್ಟ್ೇ ಇದು ರುಚಿ ಒಂಂತರಾ ಬಾಯ್ಲಾ ಒಂಂತರ ಆಗ್ತತಲ್ಲ.
ಹ್ಮ್-
ಅದು ಅಡ್ಡಡ್ಡ ಬರ್ತತೆ ಅಂತ ಅಂದಿದ್ದಕ್ಕೆ ನಾನು. ಹ್ಮ್ ಕುಟ್ಟಿ ಪುಡಿ ಮಾಡಿ ಹಾಕಿದ್ದಕ್ಕ. ಕಣ್ಣಿಗೆ ಪುಡಿ ಅವಾಗದು ಮೆಣಸು. ಎಲ್ಲ ಬ ಕಡಿಯ ಕಡಿಯಕ್ಕೆ ಹಂಗೆ ನಿರಂಗಿಲ್ಲಾಕ್ಕ.
ಹ್ಮ ಹೌದಾ.
ಹ್ಮ್ ಹಾಕ್ಕ ಹಗೆ ಮಾಡಿ ಮಿಕ್ಸ್ ಮಾಡಿ ಅದ್ರ ಜೊತೆ ಚಟ್ನಿ ಅಕ್ಕ.
ಹಾಂ ಹಾಂ ಹಾಂ-
ಶೇಂಗಾ ಚಟ್ನಿ ಮಾಡ್ತವದಕ್ಕ.
ಹಾ ಹಾ ಹಾ-
ಅದೇ ರೀತಿ ಶೇಂಗಾ ಚಟ್ನಿ ಮಾಡಿಟ್ರೆ ಆಗೋಯ್ತಕ.
ಹೌದಾ.
ಹಾಕ್ಕಾ.
ನಾವವು ಒಂದ್ಸತಿ ಮಾಡೋಣ ಹೇಳ್ರಿ ನಮ್ಮ್ನೆಗೂ ಮಾಡ್ಕೊಡೋಣ. ನಮ ಮಕ್ಳ ಕುಂತರ ಇನ್ನು ನೋಡ್ಬೇಕು. ಹ್ಮ್ ಏನ್ ನನ್ ಮಗಳು ಪರವಾಗಿಲ್ಲ ಕಾಡು. ಕ್ಯಾರೆಟ್ ಬೀನ್ಸ್ ಅಂತ ಎಲ್ಲಾ ಅವರು ಶಾಲಲಿ ಹೇಳ್ಯಾರಂತ. ಇವದ ಲೇಸುನ್ನೆಲ್ಲಾ ತಗೊಂಡ್ ಬರ್ಬೇಡ್ರಿ ಚಿಪ್ಸ್ ಅಂತವೆಲ್ಲ. ತರಂಗಿಲ್ಲ ಬರಿೀ ಕಾಳ ನೆನ್ತ್ ನಿಮ್ಮಮ್ಮಾಗ ಹೇಳ್ರಿ ಕಾಳ ನೆಸ್ಕೊಂಡು ಕಾಳ. ತಕೊಂಡ್ ಬರ್ರಿ ಇವಾಗ ಬಾದಾಮಿ ಗೋಡಂಬಿ ಇವೆಲ್ಲ ಬರ್ತಾ. ಹಾ ಆತರ ಹೇಳಿದಾರಂತೆ ಸ್ಕೂಲಲ್ಲಿ. ಅದಕ್ಕೆ ನನ್ ಮಗಳು ಈಗ ಹೆಂಗ ಮಾಡ್ತಾಳ ಅಂದ್ರೆ. ಸ್ಕೂಲ್ ಸ್ಕೂಲ್ ಅದನ್ನೇ ಕೇಳ್್ರ ಅಮ್ಮ ನೀನು ಅದು ಇದು ಕಳ್ಸ್ಕ ನಮ್ಮ್ಯಾ ನಮ್ಮಸ್ತು ಬೈ. ರಾಮ ಕಿ ಕಾಳು ಕಳ್ಸು ನನ್ಗೇನ್. ಕಲ ಕ್ಯಾರೆಟ್ ಸಣ್ಣಿ ಕಟ್ ಮಾಡಿ ಕ್ಯಾರೆಟ್ ಕಳ್ಸು.
ಹ್ಮ್ ಅದು ಶಾಲೆೆಯಲ್ಲಿ ಹೇಳಿದ್ರನ ಕೇಳದಕ್ಕ ಮಕ್ಕಳು.
ಹ್ಮ್-
ನಾವ್ ಮನೇೆಯಲ್ಲಿ ಹೇಳಿದ್ರೆ ಯಾರ್ ಕೇಳಲಕ್ಕ ನಮ ನಮ ಮಳೆಯನ್. ನಮ್ಮ್ ಮಳಯನ್ ಶಾಲೆನಲ್ಲಿ ಹಂಗೆ ಇರಕ ಮೊದ್ನೇ ದಿನ. ನನು ಲೇಸ್ ತಗೊಂಡ್ ಹೋಗಿದ್ದಕ್ಕ.
ಹ್ಮ್-
ಅವರು ಟೀಚರ್ ಬೈದು.
ಹ್ಮ್್ಮ-
ಇವೆಲ್ಲಾ ತಗೊಂಡ್ ಬರ್ಬಾರ್ದು ಗೋಡಂಬಿ ಬಾದಾಮಿ ಅವೆಲ್ಲಾ ತಗೊಂಡ್ ಬರ್ಬೇಕು ಹಣ್ಣುಗಳು ತಗೊಂಡ್ ಬರ್ಬೇಕು. ಕಾಳು ಅಂತ್ ತಗೊಂಡ್ ಬರ್ಬೇಕು.
ಹ್ಮ್ ಹ್ಮ್- ಹ್ಮ ಇದ ಈಗ ಹೆಸರು ಕಾಳಂದ್ರೆ ಚೆನ್ನಾಗಿವು. ಹೆಸರು ಕಾಂಡು ಚೆನ್ನಾಗಿ ನೆನ ಕಳಸಿದ್ರಿ ಮಕ್ಕಳಿಗೆ. ಹಾ ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ. ಇವಾಗ ಏನ್ ಬಾ ಅೆ ಇತ್ತೀಚಿಗೆಲ್ಲರು ಏನ್ ಮಾಡ್ತಾರ ಅಂದ್ರೆ ಈಗ ಬಾದಾಮಿ. ಗೋಡಂಬಿ ಅವನ್ನೆಲ್ಲಾ ಪೌಡ್ರ ಮಾಡಿಟ್ಕೊಂಡು ಬೆಳಿಗ್ಗೆ ಮಕ್ಕಳಿಗೆ ಹಾಲಲ್ಲಿ ಕೊಡೋದು ಅದನ್ನು. ಒಳ್ಳೇದು.
ಹ್ಮ್ ಹ್ಮ್ ಹ್ಮ್ ಹೌದ ನಮ್ಮನೆಲ್ಲೂ ಕೂಡ ಅದನ್ನ ಮಾಡಟ್ಟ ಇವಾಗ.
ಹ್ಮ ಏನ್ ಮಾಡ್ಬೇಕು ನೀಲ್ಲ. ನಾವೆಲ್ಲ ಬಂದ ಇನ್ನು ಚೆನ್ನಾಗ್ ಆಗ್ತವೆಲ್ಲ ಹುಡುಗರು. ಹೌದ ಇಲ್ಲ ನಾವು ರಾತ್ರಿ ನೆನಸಿ ಬಾದಾಮಿ ಬೆಳಿಗ್ಗೆ ಕೊಟ್ಟ. ಹುಡುಗುರಿಗಿ ಹೆಂಗ ಇರ್ತೈತಿ ಒಂದ ಹುಡುಗ್ ಕುತ್ಕೊಂಡ ತಿಂತ. ತಗೊ ಹುಡ್ಗರ ಕುತ್ಕೊಂಡು ತಿನ್ನೋದೇ ಇಲ್ಲಲ್ಲ ನಾವೇನ್ ಮಾಡ್ಬೇಕ. ಪೌಡ್ರ ಮಾ ಪೌಡ್ರ ಮಾಡ್ಬಿಟ್ಟು. ಚೆನ್ನಾಗಿ ಉರ್ದುಕೊಂಡು ಚೆನ್ನಾಗಿ ಪೌಡ್ರ. ಹೂಂ ದಿನ ಹಾಲಲ್ಲಿ ಹಾಕಿ ಕೊಟ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬೆಳಿಗ್ಗೆ. ಎದ್ದ ಹೇಳ್ತಾರಲ್ಲ.
ಹೂಂ-
ಕೊಡೋ ಬದಲು ಅದು ಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತಲ್ಲ ಮಕ್ಕಳ. ಮಕ್ಕಳಿಗೆ ಹೌದಲ್ಲ ಹ್ಹ ರಾಗಿ ರಾಗಿ ಗಂಜಿನೂ. ಕೊಡ್ಬೋದು ಮಕ್ಕಳಿಗಿ.
ಹೂಂ-
ಅದು ಒಳ್ಳೇದೇ ಇಲ್ಲ.
ಹೂಂ ಹೌದಕ್ಕ ಆಮೇಲೆ ಇದು ಕಾಳಯಿಂದ ಹೆಸರು ಕಾಳು ಅವೆಲ್ಲಾ ಕಾಳಿಂದ ದೋಸೆಗಳು ಮಾಡ್ತರಲ್ಲಾಕ್ಕ
ಹೂಂ ಅದು ನಾವು ನಾನ್ ಮಾಡ್ತೀನಿ ಅದು ದೋಸೆನ
ಹೂಂ ಆ ತರ ದೋಸೆ ಮಾಡಿ ತಿನ್ಸಿದ್ರೆ ಒಂಥರಾ ಬೇರೆ ತರಾನು ಇರತೈತಿ ಅಕ್ಕ ಸದಾ ಸಾದಾ ದೋಸೆ ಕಿನ್ನ ಬೇರೆ ತರ ಇರುತ್ತೆ
ಹ್ಮ್ ಹ್ಮ್ ಏನ್ ನಾನು ನನ್ ಮಗಳಿಗೆ ನೋಡಿ ಎರಡ್ ಸತಿ ಎದು ವಾರದಲ್ಲಿ ಎರಡು ಟೈಮ್ ಮಾಡ್ಕೊಡ್ತಿನಿ ಹೆಸರಕಾಳ ದೋಸೆನಾ ಇವರು ಕಾಳ ತಿನ್ನೋಕ್ಕೆೆ ಇದ ಮಾಡ್ತಾರಲ್ಲ ಅದಕ್ಕೆ ನೆನ್ಸ ರಾತ್ರಿ ನೆನ್ಸಿ ಬಿಡ್ತನಿ ನೆನ್ಸಿ ಬೆಳಿಗ್ಗೆ ಕೊಡುತಿನಿ ದೋಸೆ ಹಾಕಿ ಕಳಿಸತೀನಿ ಬಾಕ್ಸ್ ಈ ವಾರದಲ್ಲಿ ಒಂದು ಇವಾಗ ಹು ಹತ್ತು ದಿನದಲ್ಲಿ ಆಗ್ಲಿ ಅವೆಗೆಲ್ಲಾ ಮಾಡಿ ಕಳಿಸ್ತೀನಿ ನನ್ನ ಮಕ್ಳಿಗೆ
ಹಾ
ಈಗ ಬೆಳಿ ಇದಕ್ಕೆ ಹ ಅದು ಈಗ ಔಷಧಿ ಜಾಸ್ತಿ ಹತ್ತಿ ಓಡಿ ತರಲ್ಲಾ
ಹಾ ಅಕ್ಕಾ
ಸ್ವಲ್ಪ ಬೇಕಲ್ಲ ಬುಕ್ಸ್ ಬರೆಯಕ್ಕೆ ಶಕ್ತಿ ಬೇಕಲ್ಲ ಅವ್ರಿಗೆ ಇವ್ರ ಏನ್ ಮಾಡ್ತಾರೆ ಬರೀ ಅದು ಇದು ಅಂತ ಸುಮ್ನೆ ತಿಂದು ತಿಂದು ಇದನ್ನು ಆರೋಗ್ಯ ಹಾಳ್ ಮಾಡಕಂತಾರ ಅದಕ್ಕೆ ನಾವು ಅಪ್ಪ ಅಮ್ಮಾನೇ ಸ್ವಲ್ಬ ಕೆರ್ ತಗೋಬೇಕಲ್ಲ ಹ ಹ ಹ ಈ ಹುಡುಗರ್ರಿಗೆ ನಾವೇ ಜವಾಬ್ದಾರಿ ತಗೋಬೇಕಲ್ಲ ಹ ಮತ್ತೆ ಹಾ ಸರಿ ಏನು